ಏ್ ಇನ್ ಟ್ಯಾಂಕರ್ ನೀರ್ ಹೊಓಡಿತ ಅಂದ್ರಿಲ್ರರಿ
ಹ ಆಯ್ತು ಪೈಪ್ ಉಚಿತ್ತುು ಪೈಪ್ ಹಾಕಿದ್ದರದ
ಹ್ಮ್ ಹ್ಮ್
ಅದ್ರಾಗ ಒಂದೇ ಸೈಡ್ ಇಡಿಬೇಕಲ್ಲ ನೀರ್
ಹ್ಮ್
ಹಾಕದೆ ಸೈಡ್ಕೀ ಹಾಕ್ಬೇಕಕ್ಲ್ಲ ಎರಡು ಸೈಡ್ ಹಾಕ್ಬೇಕಕ್ ನೀರ್
ಸುಮ್ಮ್ ಒಂದ ಗನ್ ಮಿಷನ್ ತರಾ ಒಂದು ಪೈಪ್ ಮಾಡಿಬಿಡ್ ಹಕ್ರ ಎಡ್ ಎಡ್ ಸೈಡ್ ಸಡಿದ್ದು
ಅದೇ ತರ್ಬೇಕತ್ ಮಾಲಗಿ ಹೇಳಿನಿ ತತ್ ಅಂತಂದನ ಏನ್ ಕೇರ್ ಮಾಡ್ಕ ಯಾಕೋ
ಬಬಾವು ಬಾಳರಾನದು
ಕೇರ್ ಮಾಡಿ ನಮ್ ನಾವೇ ಯೂಸ್ ಮಾಡ್ಕೊಬಬೇಕು ಹೆಂಗ್ ಬಿಡ್ತೀವಿ ನೀರ್ ಅದ್ರ ಮೇಲೆ ಡಿಪೆಂಡ್
ಹ್ಮ ಈಗ ನೀರ್ ಖಾಲಿ ಅದಂದ್ರೆ ಎಲ್ವೆ ತುಂಬ ಚಮಾರ ಹೋಗ ನೀವು
ನೀಗ ಕಾಲಯ್ತಂದ್ರ ಇಲ್ಲಿ ಕಣಿ ಅವಲ್ಲಲ್ರಿ ಹಾ ಕೆನ್ ಮತ್ತು ಅಲ್ಲಿ ಬರಾಳ ನಮ್ಮ ಊರು ಕಡೆ
ಭರಲು ಬಾಳ್ ಲೇಟಾ
ಹ ಅದೇ ಕಣಿ ಖಣಿಜ ಬರ ಬಂದ್ರ
ಮಷೆನ್ನಚಿರೋಂತಷ್ಟನೆ ತುಂಬ ತ
ತುಮ್ತಾ ಬಿಡು ಮತ್ತತ್ ಅಲ್ಲಿ ಇದದ್ರ ಬಲ್ಲಿಿ ಇಲ್ಲಿ ಪ ಚಾರ್ ಚಿ ಕಡೆ ಮುಂದೆ ಕೆರೆ ಮು್ದನ್ ಬಿ
ಹಾ ಹಾ
ಅಲ್ಲಿ ಒಂದ್ ದೊಡ್ಡದ ಇದು ಹೊಡ್ದಂಗ ಹೊಡದಾರ ಇಲ್ಲಿಗೆ ಕಾಂಕ್ರೀಟ್ ಅದೆ
ಅಲ್ಲಿ ಅಲ್ಲಿಂದ ತುಂಬ ಅದ
ಹ್ಮ್ ಅಲ್ಲಿ ಜಗ್ಗಿ ನೀರ್ ನಿಂತಾವ ಅಲ್ಲಿ ಪಂಪ್ ಸಡ್ ಲಕ್ಷ ನೀರ್ ತುಂಬತ ಈಗ
ಪಡ ಬೇಡು ಅಂದರೆ
ಹ್ಮ್ ಏನು ಕೆಲಸ ಆರಾಮಂದೋಡ
ಆ ಕೆಲ್ಸ ಆರಾಮ್ ಆಯ್ತಾವ ಹೆಂಗ್ ಲೇಟ್ ಮಾಡ್ತ ನಂಗೆಲ್ಲ ಪಡ
ಹ್ಮ್ ಅಂದ್ರ ನೀರು ಚೆಂದ ಆದು ಏ ಮಾಡ್ತಾವ ಪರಿಸಲ ಹೊಳೆಸೆಳಗ ಯಾವನು
ಹೌಸ್ ವರ್ಕ್ ಬೇಡು ಪರಿಸರ
ಹಾ ಪಳ ಪಾಳೇಸರ ಉಳಸಿದ ಅಂದ್ರೆ ಏನತ್ ಇಕಂದ್ರ ಮತ್ತತ್ ಹೈರಾಣ್ ಬಳುದ ಜೀವನ
ಹಾ ಈಗ ಜನ ಉಳಸಲ ಪರಿಸರ ಎಲ್ಲಾ ಕಲಸ ಮಾಡಡ ಕುಂತ್ ಅದ್ರ ಸಲಕ ಮಳಿ ಮ್ಯಾಕ
ಅಯ್ ಮತ್ತೇಏನ್ ಮಾಡ್ತನ ಮರ ಗಿಡಗಳು ಕಡಕತ್ತಾರ ಮಳಲಿ ಬರ್ತ ಗುಡ್ಡಗಳಗಳು ಹ ಚಂದಾಗ ಹಳ ಮಳಿ
ಅದು ಬರಬರ ಕೂಡ
ಹ ಗುಡ್ಡಗಳಿಗೆ ನೀರ ನೀರೇ ಪಳಾವಲ್ಲ ಅಲ್ಲಿ ಬೆಟ್ಟ ಬೆಟ್ಟದಲ್ಲಿ ಮಳಜಕ್ಕೆ ಬರ್ತಂತಾರೆ
ಹ್ಮ
ದೇವ ಮಾಡು ಗಡುದ ಸತೆಕ ಮೊಳೆ ಸುತೆಕಾಗಬುದು
ಆಯ್ತು ಹಿಂಗ ಆದ್ರೆ ಆಯ್ತು ರೈತ್ರರಲ್ಲ ಲಾಸ್ ಆಯ್ತು
ಒಡ ಲಾಸ್ ಇವತ್ತು ಹಿಂಗಗೆಕದು ಬರ್ಗನ್ಗ ಹಬ
ಏನ್ರಿ
ಬರನ್ ಮಳಿ
ಮಳೆ ಇದು ಏನಂದ್ರೆ ಗಿಡಗಳು ಜಾಸ್ತಿ ಇರ್ಬೇಕು
ಗಿಡೇನ್ರಿ ಮನ ಆಂಟಾವ
ಏ ಇಲ್ಲ ಈ ವರ್ಷ ಜಾಸ್ತಿ ಕಡಿಮೆಗ್ರ ಗಿಡ ವರ್ಷ ಗಿಡ ಕಟ್ಕಂತ ಬರ್ತ ದಿನ ಹತ್ತು ಸಾವಿರ ಗಿಡ ಕ ನಂತ ಸೋತ
ಅವು
ಎಚ್ಚ ಹಾಕಿನ್ ತಗೋರೀ ನ ಕಡಿಮೆ ಆಕಂತ ತಗಂಟಾವ ಗಿಡಗಳು
ಹಾ ಹಾ ಹಂಗೆೋ
ಅದಕ್ಕೆ ಬರಗಾಲ ಅದ್ರಲ್ಲ ಅದೇ ಬರಗಾಲ ಉಂಟತ್ರಿ
ಮತ್ತೆ ಯಾ ಕಲ್ದಾಗ್ರ ಬರಗಲ್ ಇತ್ತ ಅಂದ್ರೆ ಮತ್ತೆ ಇದೇ ಬಿಳಿ ಏನ
ಇದೆಲ್ ಇದ್ರ ಇದರಿ ಬೆಳಗ್ಗೆಗೆ ಬಿದ್ದಿತ್ ಅದಾವ ಸುಮಾರು ಅಂದ್ರೆ ಒಂದ್ ಐವತ್ತು ವರ್ಷದಿಂದ ಬಿದ್ದಿತ್ರಿ ಬರಗಲ್ಲ ಅದುಕ್ಕೆ ಇದುಕ್ ಬರಗಾಲನಾ ನ ಮಳಿ ಗಿ ಬರ್ತ ಬರಗಲ್ಲ ಅಂದ್ರ ಬ್ಯಸ್
ಹೊಟ್ಟೆ ಮಳಿ ಬರ್ಲಾಡ್ಗೆ
ಅದ್ರ ನಿಮ್ಮ ಅ ಚುಂಟಾ ಅನಲ್ರಿ
ಹಾ ಹಾ
ಅವ್ರ ಅಪ್ಪಾರರು ಹುಟ್ಟಿದ ಅಂ ಆ ವರ್ಷ ಬರ್ಗಲ್ ಬಿತ್ತ ಅಂತ ನಂಟ್ರಿ
ಹ
ಹ ಅಲ್ಲಿ ಹೆಂಗಂದ್ರ ಬರ್ಗಲ್ಲ ಅಂದ್ರ ಏನಿರಲ್ರಿ ಒಊಟ
ಮಳಿನೇ ಆಗಿರ್ಲ ಆ ವರ್ಷ
ಏ ಮಳೆ ಇಲ್ಲ ಬೆಳಿ ಇಲ್ಲ ಏನಿಲ್ಲ ನೀರ್ ಕುಡಿಯಕ್ ನೀರ್ ಸೂತಕ್ ಇರಲ್ಲತ್ರಿ
ಆ ತರ ಓ ಏನ್ ನೋಡಿ ತರದ್ರ ಏನ್ ಮಾಡ್ದ
ಹ್ಮ್ ಅದಕ್ಕಂತೀ ಬರಗಾಲ ಇದು ಬರಗಾ ಅಲ್ರರಿ ಅದು
ಈ ತರ ಆದ್ರ ಏನ್ ಮಾಡ್ತಿಪ್ಪಾ ಬಾಳ ಏರಿಯನ ಇಲ್ಲ ಜೀವ್ನ
ಜೋನಿ ಎಲ್ಲ ಇರೋಣೆ ಮತ್
ನೋಡ್ತಿ ಎಲ್ಲಾರ ಬೆಳಿ ಮೇಲೆ ಡಿಪೆಂಡ್ ಆಗ ಕುಂತಾರ ಈ ತರ ಆದ್ರೆ ಏನ್ ಮಾಡ್ತಿ
ಏನ್ ಮಾಡಕ್ ಆಗಲ್ಲ ಬೆಳಿ ಈಗ ಜನ್ರನ ತಿಳ್ಕಲ್ರ ಏನ್ ತಿಳ್ಕಲಯ್ರ ಒಟ್ಟ ಈಗ ರಾಸಾಯನಿಕ ಗೊಬ್ಬರ ಹಾಕಂದ್ರ ಇದು ಆರ್ಗ್ಯಾನಿಕ್ ಗೊಬ್ರ ಹಾಕದ್ಬ ಬಿಟ್ಟು ರಾಸಾಯನಿಕ ಗೊಬ್ಬರ ಹಾಕ್ತಾರೆ
ಏನ್ ಮಾಡ್ತ ಅಲ್ಲಾ ಎಂಡಿನ ಸಿಗವಲ್ ಕುರಿಕಿ ಎಂಡಿ
ಮತ್ ದನ್ರು ಕಟ್ಟಗರ್ ಕಾಯಾಗ ದನಗಳ ಕೊಡ್ತಾರ ಆಯ್ತು ಕೆಡದು
ತವರವಿನ ಕಲುಗೆ
ಹಾ ದನಗಳು ಗೋ ರಕ್ಷಣೆ ಮಾಡಾರನ ಯಾರಿಲ್ಲ
ನ ಮಾಡ ಕೈ ಬಗ ಅವ ರೊಕ್ಕಪಕ್ಕ ತಿಂದಾರ ಅಂದ್ರೆ ಏನ್ ಮಾಡಕ್ ಆಗಲ್ಲ ಅವ್ರನ್ನ
ಹ್ಮ್ ಗೋ ರಕ್ಷಣೆ ಮಾಡೋ ಸತೆ ಗ ರಕತನ್ ಕುಂಂತರಿ ಈನ್ ಕಾಲ
ಹಾ ಅಂತಾರ ಯಾರ ನೋಡಪ್ಪಾ ಏನ್ ಮಾಡ್ತಿವಿ
ಹ್ಮ್ ಮತ್ತ ಅದ್ರ ಸಲಯಗೆ ಮುಂದ ಆಗಲ
ಏ ಏ್ ಮಾಡ್ ನಮ್ಮ ದೇಶನೇ ಇಲ್ಲಿ ಇಲ್ಲಿ ತಾತ್ಕಾಲಿಕ ಕಾಯಿ ಕೊಟ್ಟತಿ ಎಲ್ಲ ಜೀವನ ಎಲ್ಲಾದ್ರೂ
ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಸುಮಾರು ಇನ್ನೊಂದು ಎಪ್ಪತ್ತು ವರ್ಷ ಬೇಕ್ ನಮ್ ದೇಶ
ಹೇ ಉಧಾರ ದೇಶ ಉದ್ಧಾರ ಆಗ್ತದಾ ಜನರು ಉದ್ಧಾರ ಆಗಲ್ಲ ಇಲ್ಲಿ ಭೈಯ ರಕ್ತ ರ ರಕ್ತ ರತ ವಾಳ ಹ ೂಳ ಆಕತ್ತಾರ ಜನ್ರ
ಜನರು ಆತರ ಅಂದ್ರ ಸ್ವಲ್ಪ ಲೇಟ್ ಆಗ್ತಿ ಇಷ್ಟ ಜನರು
ಏನ್ ಮಾಡ್ತಾರಪ್ಪ
ಸ್ಮ ಏನ ಇನ್ನ ಅಂದ್ರೆ ಜನರು ಉಧಾರ ಆಗ್ಬೇಕು ್ರ ಬಾಳ ಇರ್್ಬೇಕು ಇನ್ನ
ಹ ಅ ಶಿಕ್ಷಣ ಕೊಡಿದ್ದೆ ಬಹಳ ಕಮ್ಮಿ ಅದ ತಿಳವಳಿಕನ ಬಾಳ ಕಮ್ಮಿ ಅದ ಎಟ್ಟು ತಿಳತ ಅಷ್ಟೇ ಮಾತಾಡ್ತಾರೆ ಎಲ್ಲಾರ
ಹ್ಮ ಬರಬರ ಯತ್ ರದನೆ
ಹಾ ಮತ್ತ ತಿಳುವರ್ ತಕ್ಕಂಗ ನಮಲಿ ಬುದ್ಧಿ ಬುದ್ಧಿ ಇರ್ಬೆಕು ಸುದ್ದಿ ಮೀ ಮಾತಾಡ ಅದಕ್ಕೆ ವ್ಯರ್ಥ ಏನುಳಗ
ಇರಲ್ಲ ಏನ್ ಮಾಡ್ತಾರ ಈಗ ಏನ್ ಅನ್ನಕ್ಕನ್ ಆಗಲ್ಲ ಜನ್ಗಳಿಗ
ಹೌದು ಮನೆಿ ಕಟ್ಟ್ರಿ ವರ್ಸ
ಇಲ್ಲ ಕಟ್ಟ ಕಟ್ಬೆಕ್ರಿ ಅಧು
ಯಾಕ ಆಟಿಕ ಬಿಟಿಲ್ ಮತ್ತೆ
ಎಲ್ರಿ ಸ್ವಲ್ಪ ಗ ತಗೊಳ್ ಬಿದ್ದ್ರ
ಹೌದಾ ಹಾಗ ಅಲ್ಲ ನ ಮಾಡ್ದ್ರ ಅಲ್ಲ ಮೂಡ ನಮ ಗತ್ತದ ತ
ಏ ನಂಬಂಬಕತ್ರಿ ಇರ್ಯಾರ
ಕೆಲವಂದ್ ನಂಬಕ್ು ಆಟೆ ಗತ್ತಾಯ್ತು ಗತ್ತಾಯ್ತ ಹಳಿ ಕಾಲದಶನ್ ಏನ್ ಪಾಯ ಆಯ್ತು ಅದಾಯಯ್ತ ಅಂದ್ರೆ ಏನ್ ನಬೋದು ನಂಬಂಬೋದು
ಅದ ಪಾಯ ಅದಕ್ಕ ಏನಲ್ರರಿ ನಂಬಲೇ ಬೇಕ್ರಿ ಅದು ಹಳೆಯದು
ನಿಮ್ ಮೂರ ಏನ್ ಗಂಟು ಪಂಟೆ ಸಿಗ್ತಾವ ಅಂತ ಸಿಗ್ತಾವನ
ಕಿತ್ತಾರ ಗಂಟು ಕಿತ್ತ್ ಬಾ ಉದ್ದಾರ ಆಗಲ್ಲ ಅವ್ರೆಲ್ಲಾ
ಹೌದೌದು ನಿಮ್ೂರಾಗ ಯಾಕಂದ್ರ ಆ ರಾಷ್ಟ್ರಕೋಟ್ರ ಬೇಡ ನಿಮರು
ಆದದ ಅಂದರ್ನು ನಮ್ಮ್ೂಊರಾಗ ದುರುಪಯೋಗ ಪಡಿಸಲ ಕೂತಾರ ಅದಕ್ಕೆ ಕತ್ತ ಗಂಟ ಅದು
ಹ ಕಾಣ್ಸಕ ಮುಂದಾಗ್ಯಾರ ಒಬ್ಬೊಬ್ಬರು ಮತ್ತ ಲಾಸ್ಟ್ ಏನದನ
ಏನಾದ ಕೋಟಿಯನ್ ಕಟ್ಲೆ ಕಲಿಸಿಯಾರ್
ಹಾ ಳಸ್ರಿ ಅನ್ಮಂತ ಅವ್ರಲ್ಲ ಒಂದ್ ದಿನ ಮಣ್ಣಿ ಹೋಗ್ಲೇಬೇಕಲ್ಲ
ಓಲ ಬೇಕರೆ ಕೂಡ
ಹ ಅಂದ್ರ ಅಷ್ಟು ಉರಿಬಡದುಮ ಮುಂಚೆ ಯಾವದೇ ಏನ್ ಹತಾರ
್ಪಾಡದು ಕರೆದೇನೆ
ಹಾ ಹಾೌದ ಏನ್ ನಿಮ್ ಮೂರ ಸಾಯಾಲ ಹೋದಾರ ಏನ್ ಬರ ಕೆಲ್ಸ ಕಿ ಪಣಿಂತತ್ ಹೋತಾರ
ಯಾರ್ -
ನಿಮ್ ಊರಾಗ ಸಾಲಿಗ್ ಹೋದಿರಲ್ಲಾ ಜನ
ಎ ಒದಿಲ್ರಿ ಬಾಳಿ ಕಡಿಮೆ ಆದಿ ಶಿ
ಅಂದ್ರೆ ಎಷ್ಟು ಪರ್ಸೆಂಟ್ ಓದೂರ್ ಜನ ನಿಮ್ಮೊರಗೆ.
ಒಂದ್ ಹತ್ತು ಪರ್ಸೆಂಟ್ ಜನ ಶಾಲಿ ಹೋದರಿ ತೊಂಬತ್ ಪರ್ಸೆಂಟ್ ಜನ ಶಿಕ್ಷಣ ಕ ಮೇಡಿಮ್
ಬರೆ ವಕ್ಲುತನ ಆದಯಾತ್ ಇದಾಯತ್ ಅಂತ
ಹ ರೀ ಅವಾರ ಅವರಾರು ಬರೀ.
ಏನ್ ಮಾಡಕ್ ಅಗಲ್ಲ ತಿಳುವಳಿಗೆ ಕಮ್ಮಿ ಇತ್ತು ಮಷ
ಇದಾರೆ ಬಾಳ ಕಡಿಮೆ ಅದ್ರು
ಅವ್ರು ಕೊಂತ
ಕೆಡ್ಸ್ಕಂಡ್ರಿ ಇಗ್ ಅಲ್ರೆಡಿ.
ಈಗ ನೋಡ್ ನಮ್ಮನೆಯಾಗ್ ಎಲ್ಲಾರು ಓದ್ತಾರೀ ಎಲ್ಲಾರು ಓದಿ ಎಲ್ಲಾರೂ ಕುೂಂತವ್ರೀ ಮನೆಗೆ.
ಮತ್ ಏನ್ ಮಾಡ್ ಕೆಲ್ಸ ಸಿಗ್ಲಾರ್ದಗೆ.
ಹಂಗ್ಯಾದ್ರೆ
ಓದರ್ ಸಂಖ್ಯೆ ಜಾಸ್ತಿ ಆಗ್ಯದ ಕೆಲ್ಸ ದೂರ್ ಸಂಖ್ಯೆ ಕಡಿಮೆ ಆಗ್ಯದ
ಬಾಳ ಕಡಿಮೆ ಆಗದ್ರಿ ಕೆಲ್ಸ
ಹ್ಮ ಬಾಳಂದ್ರ ಬಾಳ ಕಡ್ಮಿ ಇಗಿನ್ ಕಾಲ್ದ್ ಕೆಲ್ಸ ಯಾವ್ದಾರ ಏನಾದಾರು ಮಾಡ್ಕಂಡ್ರೆ. ಜನಸಂಖ್ಯನೆ ಬಾಳ ಆಗ್ಯದ ಇರೋ ವಸತಿನೇ ಕಡಿಮೆ ಆಗ್ಯದ. ಕೆಲ್ಸ ಸಿಗಲ್ಲ ಎಲ್ ಸಿಗ್ ಬರಿ ಇವೆ ಆಗ್ಯದ್ ಕಾಂಪಿಟೇಷನ್.
ಬಾಳ ಬಾಳ
ಬಾಳ ಅಂದ್ರೆ ಬಾಳ ಇದೆ ಕಾಂಪಿಟಷನ್
ಏನ್ ಮಾಡ್ಬೇಕು ಅನ್ನದೆ ಒಂದ್ ಗೊತ್ತಾಗಲ್ಲ ಅದ್ರೀ ಅವು ಕೆಲ್ಸ ಮಾಡ್ಬೇಕು ಯಾವ್ದಿಲ್ಲ.
ಏ ಇರೋನ ಅಂದ್ರೆ ಈ ಬಾಳು ಏನ್ ಮಾಡ್ತೀ.
ಸರ್ಕಾರ ಒಂದು ಯಾವದಾರೂ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಬಾಳ ಪುಣ್ಯ ಬರುತ್ತೆ.
ಹ್ಮ್ ಹ್ಮ್ ಹೌದೌದು ಮಾಡ್ದ ತಗೊ ಸರ್ಕಾರದವ್ರು ಮಾ ಮಾಡ್ದಾರೆ ಬಟ್ ಅದಕ್ಕನು ಜಾಸ್ತಿ ತಿಂಡ್ತಾರೋಡು.
ಕುಂತಾಗ ಏನ್ ಮಾಡ್ - -
ಕೆಲವೊಂದು ಟೈಮ
ಅವ್ರು ಲಂಚ ಕೊಟ್ ಬಂದಿರ್ತಾರೆ ಬಟ್
ಹ್ಮ್
ತಿನವಡ
ಏನ್ ಮಾಡ್ತೀರ ನಮ್ ಊರಗ್ ಕರೆಂಟ್ ಬರಲ್ಲ ನೋಡ್ ಎರಡು ದಿನ ಅದ್ ಏನು ಗೃಹ ಜ್ಯೋತಿ ಏನ್ ಮಾಡ್ಸಕತ್ತರಂ
ಹೌ ಹೌದಾ ಬಿಲ್ಲುರಿ ಏನದೇನ್ರಿ ಒಟ್ ಗೊತ್ತಿಲ್ಲ ಇಲ್ಲಿ ನಂಬಲ್ಲಿನೂ ಬರಲ್ಲ ಕರೆಂಟ್.
ಏನ್ ಮಾಡ್ತೀರ್ ನಾವ್ ನಿನ್ನಿ ಹಚ್ ಬಂದಿವಿ ಚಾರ್ಜ್ ಇಲ್ಲ.
ಇಲ್ಲ ಅಂದ್ರೆ
ಬರೋ ಸಂಜೆ ಕರೆಂಟ್ ನಿಮ್ ಊರಾಗ.
ಏನ್ರಿ ಸಂಜಿಕ್ರಿ ಹ ಬರ್ತವ್ರಿ ಸಂಜಿಗೆ.
ಕರೆಂಟ್ ಇಲ್ಲ ನಮ್ ಮೂರಾಗ ಬ ಎರಡ್ ದಿನ ಐತ್ -
ಬರೀ ಸಂಜೆ
ಮಳಿ ಬಂದುಷ ಹ
ಏ ಮಳೆ ಮಳೆ ಏನಲ್ರಿ ಬರೀ ಗಾಳಿ ಧೂಳಿನೇ ಇದೆ ಮಳೆ ಏನಿಲ್ಲ
ಟೀಚಿ ಸುಟ್ಟು ಪುಟ್ಟದ ಕರೆಂಟ್ ಇಲ್ಲ ಏನ್ ಮಾಡ್ತ ಬಾಳ ಏರಿನ ಜೀವನ ಕಡೆ
ಎಲ್ಲಾ ಕಡೆಗೆ ಹಂಗೆ ಆದ ಈಗ ಮಳಿ ಇಲ್ಲ ಮತ್ತೆ ಈಗ ನೀ ನೀರಂತತ್ರ ಜಲಾಶಯದ ನೀರ ಎಲ್ಲ
ಹ
ಅದ್ರಲ್ಲ ಅದೆ ಅ ಅದ್ರಲ್ಲ ಅದೆ ಕರೆಂಟ್ ಉತ್ಪಾದನೆ ಆು ಜಲಾಶಯದ ನೀರ್ ಇದ್ರೆ ಕರೆಂಟ್ ಉತ್
ಹೌದ ಮಲ್ಲ ಮಹಾರಾಷ್ಟ್ರ ಮುಂಬೈ ಮಹಾರಾಷ್ಟ್ರ ಮಳೆ ಆಐ್ತ ಅಂದ್ರ ನಡೀತದೆ ಕಟ್ಟ
ಈ ಕಡೆ ಏನ್ ನೀರ ಎಲ್ಲ ಎಲ್ಲಿ ಮಳೆ ಆಗಂದ್ರೆ ಎಲ್ಲಿ ಆಗ್ತೇವ ಕಂಟ್ ಬಂದ ಕಂಟ್ ಬಂದ ಹೆಂಗ್ ಬಾತ್ ಆಯ್ತ
ಏನ್ ಮಾಡತ ಎಲ್ಲಾರ ಜೀವನ ನಾಟ್ಯ ಅದ ಮತ್ತೆ ಜೀವನೇ ಸಾಯ್ತ್ ಅಂದ್ಮೇಲೆ ಕರೆಂಟ್ ಶಾಶ್ವತ ಅವಳ
ಹ್ಮ
ಐರನ್ ಅದಲ್ಲ ಡೈಲಿ ಕರೆಂಟ್ ಇರ್ತಾವ ನಿಮ್ ಮೂರಾಗ
ಕೇಬ ಅಂದ್ರೆ ಇರಲ್ಲರಿ ನಮ್ಮೂರ
ಹಂಗಕ
ಅೌದು ಹಂಗ್ರ ಏನ್ ಇದಕ್ಕೆ ನೀರ್ ಎಲ್ರರಿ ಅದ್ರೆ ಜಲಾಶಯ ಆದದಾಗ ಎಲ್ಲಿ ಕರೆಂಟ್ ಇರ
ಮ ಕರೆಂಟ್ ಉತ್ಪೈತಿ ಸೋಲಾರು ಲಕ್ಷದ ಆಗಲ್ಲ
ಏ್ ಸೋಲರ್ ಎಲ್ಲ ಇ ಹೆಂಗ ಆತ್ರಿ ಜಲಾಯ ಎಲ್ಲ ಇ ಅತ್ತ ನೀರ್ ಅದು ನೀ ಪಂಕ್ ಪ್ಯಾನ್ ಬಿಡಿಬ ಹಕ್ರೆ
ಕೆಲವೊಂದು ಚಪಾತಿಲ್ ಕಡೆಗೆ ನೋಡಿ ಪಂಕಕ್ಕೆ ಕರೆಂಟ್ ಒೋಗತ್ತ ಆತ್ ನೋಡ
ಕಂಪ್ನಿಗಳು ತಗೊಂಡಿರ್ತಾರ
ಏನಂತೆ
ಅವ ಇಷ್ಟ ವರ್ಷಿಗೆ ಅಂತ ಕಂಪ್ನಿಗಳು ಜಮೀನ್ ತಗೊಂಡಿರ್ಾರೆ ಅದುಂಪ್ನ ಸಲೆಕ್ಟ್ ಮತ್ತ ಅವ್ರಿಗೆ ಉತ್ಪಾದನೆ ಆಗ್ತ ಕಂನಿಯರಿ ನಮಗ ಆಗಲ್ರಿ
ಮತ್ತತ್ ಅಲ್ಲಿ ಆದ್ರೂನು ಕರೆಂಟ್ ಉತ್ಪತ್ತಿಿನ ಆಗ್ತದಲ್ಲಾ ಅಲ್ಲಿ ಆದ್ರೂನು
ಆತದ್ರಿ ಇಲ್ಲಿ ನಮ್ ಸೈಡ್ ಗುಡ್ಡಕ್ ಹಾಕ್ಬೇಕ ಆತ್ ನೋಡ್ರಿ ಇಲ್ಲಿ
ಹಾಕ್ಬಬೇಕು ಆಮೇಲೆ ಅವ್ರರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂತ ತಿ ಹೋಗಕ್ಾಕ್ರ ಹಾಕ್ರ ಅಂತ
ಒಂದು ಒಂದ್ ಆಗ್ಲಕ್್ರೀ ಮೂವತ್ತು ಕೋಟಿ ಬೇಕ್ರಿ
ಯಾವದಾ
ಪದನೇ ಆಗ್ಬೇಕಾದ್ರೆ
ಒಂದು ಮೂವತ್ತು ಕೋಟಿ
ನೀನು ರೊಕ್ಕ ಕೊಡ್ ತಗೋಬಬೇಕಕ್್ರಿ
ಸರಿರಿ ಸ್ವಲ್ ಫೋನ್ ಮಾಡ್ತನಿ ಇವಾಗ ಹೇಳಲ್ರಿ ಸಾಯ